ಎಂ ಡಮ್
ನಾವು ಊ ಪಿಂಕ್ ಆಗ್ತಾ ಇದೀನೀ ಮೇಡಮ್
ಉಪ್ಪಿನಕಾಯಿ ಏನ್ತೃದ್ದು ಮೇಡಮ್?
ಮಾವಿನ್ ಕಾಯ್ದು ಮೇಡಮ್.
ಓ ಮಾವಿನ್ ಕಾಯಿ ಅಂದ್ರೇನ್ ಅಚೆ ಮಾವಿನ್ಕಾಯಿನ?
ಮಾವಿನ್ಕಾಯಿ ಅಂದ್ರೆ ಕುಯ್ದು ಒಣಗ್ಸಿ
ಆ
ಚೆನ್ನಾಗ್ ಒಣಗಸ್ಬಿಟ್ಟು
ಆ
ಎತ್ತಿಟ್ಟಿರ್ತೀವಿ. ಹೋದ್ ವರ್ಷ ಕುಯ್ದು ಒಣಸ್ ಸಿ ಮಾಯ ಮಾಡಿಕೊಂಡಿರ್ತಿವಿ ಫ್ರಿಡ್ಜ್ ಅಲ್ಲಿ ಒಣಗ್ಸ್ ಮಡಿಕಂಡ್ರೆ ಏನು ಆಗಲ್ಲ. ಅದುನ್ನ ಹಾಕೋ ದಿಸ ಸಲ್ ಪಾ ಚೆನ್ನಾಯ್ ಓ ನಮ್ ಎಷ್ಟು ಬೇಕಾ ಅಷ್ಟು ನಾ ನೀರಲ್ಲಿ ನೆನೆ ಹಾಕ್ಬೇಕು ಫಷ್ಟು.
ಆ
ಅದು ಒಣಿಗಿರದೆಲ್ಲ ಸ್ಮೂತ್ಗ ಆಗುತ್ತೆ ತೊಳೆ
ಹಾ ತೊಳೆ ಎಲ್ಲ ಸ್ಮೂತ್ ಆಗುತ್ತೆ
ಆಮೇಲೆ ಸ್ವಲ್ಪ ಸಾಸ್ವೆ ನಾವು ಎಷ್ಟೋ ಪಚಿಡಿ ತಗೊಣ್ ಡಿರ್ತೀವೋ ಅದ್ರು ಮೇಲೆ ಕೋ ಐಟಮ್ ತಗೋಬೇಕು. ನಮ್ ಗ್ರಾಮ್ ಲೆಕ್ಕ ಏನ ಇಲ್ಲಲ್ಲ ಕಣ್ಣಲಿ
ಹ ಒಂದು ಅಳ್ತೆ ಕಣ್ ಅಳ್ತೇಲ್ಲಿ
ತಗೊಂತೀವಿ ಸಾಸ್ವೆ ಮೆಂತ್ಯ ಆ ಉರ್ ತಿವಿ ಹುರ್ಕೊಂಡು ಪೌಡ್ರ ಮಾಡ್ಕೊಂತೀವಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೋತೀವಿ.
ಹ
ಆಮೇಲೆ ಇದು ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ
ಆ
ಹ ಅಚ್ಕಾರದ್ ಪುಡಿ ಇದ್ರೆ ಅಚ್ಕಾರ್ ಪುಡಿ ಹಾಕ್ತೀವಿ ಇಲ್ಲ ಮೆಣ್ಸಿನ್ಕಾಯಿ ಇರೋರ್ ಮನೆ ಮೆಣಸಿನ್ಕಾಯ್ ಕತಾರೆ. ನಾವು ಬ್ಯ ಹ ಒಣ್ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊಂಡು ಬೆಳ್ಳುಳ್ಳಿ ಹ ಊರ್ ಕೊ ಕೊಂಡಿರೋದು ಮೆಂತ್ಯ, ಸಾಸ್ವೆ ಎಲ್ ಮಾಡ್ಕೊ ನೈನ್ಸಿಗೆ
ಹ್ಮ್
ಆಮೇಲೆ ಅದ್ರ ಜೊತೆನೆ ಸ್ವಲ್ಪ ಕಲ್ಲುಪ್ಪು ಪಾಕೊಂಡು ರುಬ್ತೀವಿ
ಒ ಕಲ್ಲುಪ್ಪ ಹಾಕೊಂಡು ರುಬ್
ಹಾ ಕಲ್ಲುಪ್ಪು ಹಾಕಂದ ತಿರಿ
ಈಗ ಬೆಳ್ಳುಳ್ಳಿ ಹಾಕೊಂತೀವಿ ಅಂದ್ರಲ್ಲ ಅದ್ರದುಸಿಪ್ಪ ಸಿಪ್ಪೆ ಎಲ್ಲ ತಕೊಂತೀರಾ ಬೆಳ್ಳುಳ್ಳಿದ
ತೆಗತಿವಿ ಅಷ್ಟೇನೆ ತೀರಾ ಫುಲ್ಲು ಎನ್ ಬಿಡ್ಸಲ್ಲ ದಪ್ಪತಪ್ಪ ಎಂತದ್ದು ಹ ಸಿಪ್ಪೆ ಬಿಡಸ್ಕೊಂಡು ಆಮೇಲೆ ಸ್ವಲ್ಪ ಬಾ ಬಿಸ್ ನೀರ್ ಕಾಯ್ಸ್ಕೋತಿವಿ ಸೆಪರೇಟೆ ಆಗಿ ಸಲ್ ಪ ಬಿಸಿನೀರ್ ಕಾಯಿಸಸ್ಕೊಂಡು ರುಬ್ಬಾಕ ನೀರ್ ಬೇಕಾಲ್ಲ ಹಲೋ ಹಾ ಬಿಸ ನೀರ್ ಬೇಕಲ್ಲ ಮೇಡಮ್ ಅದಕ್ಕೆ ಅವಾಗ ಇದನ್ನೆಲ್ಲ ಚ
ಬಿಸಿನೀರಾಕಿ ರುಬ್ಕೊಂಟ
ಹ ಬಿಸ ನೀರು ಹಕೊಂಡ್ ರುಬ್ಬಂತೀವಿ
ತಣೀರ್ ಹಕ್ಬಾರ್ದಾ?
ಇಲ್ಲ ತಣ್ಣೀರು ಹಾಕಲ್ಲ
ಹ ಎಂತಕ್ಕೆ ಎಂತ
ಅಂದ್ರೆ ಅದು ಸ್ವಲ್ಪ ಬೇಗ ಇದಾಗಬುತ್ತೆ ಬುಸ್ ಬರತ್ರ ಹಾಳಾಗಬಿಡುತ್ತೆ ಆ ಹಂಗಂದ್ಬಿಟ್ಟು ಬಿಸಿನೀರು ಹಾಕೊಂಡು ರುಬ್ ಬೂಟು ಜಾಸ್ತಿ ಕಾಯಸ್ಕೊಂಡಿರ್ತ ಟಿವಿಯಂ ಆಮೇಲೆ ಇದು ಒಂದು ಬಾಣ್ಲಿಗೆ ಅದು ಪಚಡಿ ನೆನೆ ನೆನ್ಸ್ಕೊಂಡಿರ್ತೀವಲ್ಲಾ ಅದನ್ನ ಫಷ್ಟೇನೆ ನೆಂದಾದ್ಮೇಲೆ ಸೋಸ್ಕೋಬೇಕು ಚೆನ್ನಾಗಿ ಜಾಲರದಲ್ಲಿ ನೀರು ನೀರಿನ ಅಂಶ ಇಲ್ಲಂಗೆ ಆಮೇಲೆ ರುಬ್ಬಿರದ್ನ ಅದ್ರಳಿ ಕಕಿ
ಹ
ಚೆಗೆ ಈಗ ಜಾರೆಲ್ಲ ತೊಡಕ ಬೇಕಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬಿಸಿನೀರ ಹಾಕೊಂಡು ಖಾರ ಎಲ್ಲ ತೊಳ್ದಬಿಟರು ಅದ್ರೊಳಗೆ ಹಾಕಿ ಇನ್ನೊಂದ್ ಸ್ವಲ್ಪ
ಹ ಅದು ಖಾರದ್ದು ಪೇಸ್ಟ್ ಎಲ್ಲ ಹಾಕೊಂಡ ಆದ್ಮೇಲೆ ಜಾರಲ್ಲಿ ಸ್ವಲ್ಪ ಪಂಟ್ಕೊಂಡಿರೋದಕ್ಕೆ
ಅಂಟ್ಕೊಂಡ್ಇರುತ್ತಲ್ಲಾ ಅದನ್ನು ಬಿಸಿನೀರ್ಗ ಹಾಕೊಂಡ ಹ ಹಾಕಂತೀವಿ ಅದು ಕಲಸ್ತಾ ಕಲಸ್ತ ಇನ್ನು ಸ್ವಲ್ಪ ಗಟ್ಟಿ ಇನ್ನು ಒಂದ ಸ್ವಲ್ಪ ಬಿಸ್ ಸಾಕತೀವಿ ಒಂದಂಗ ಆಗಿರುತ್ತೆ
ಹಾ ಹಂಗಾಗುತ್ತೆ ಹ
ಹ ಸ್ವಲ್ಪ ತಿಳ್ಳಿಗೆ ಗೆ ಸ್ಮೂತ್ ಇದಾಗುತ್ತೆ ಗೊಜ್ಜ್ ಗೊಜ್ಜ್ತರ
ಹ ಗೊಜ್ಜತಾರ
ಹಾ ಆಮೇಲೆ ಸ್ವಲ್ಪ ಉಪ್ಪು ನೋಡ್ ಬಂತೀವಿ ಬಾಯಿಗೆ ಇಟ್ಕೊಂಡ ಉಪ್ಪ ಖಾರ ಹೆಂಗೈತೆ ಯತ ಆಮೇಲೆಸವರ ಕಾರ ಮುಂದಿರ್ಬೇಕು
ಹಾ ಹಳೇದ ಆಗ್ತಾ ಆಗ್ತಾ ಎಲ್ಲಾ ಸರಿ ಹೋಗುತ್ತೆ
ಹಾ ಸರೋಗೋದ್ ಆಮೇಲೆ ಸ್ವಲ್ಪ ಉಪ್ ಕಮ್ಮಿ ಇದ್ರೆ ಉಪ್ ಹಾಕೋಬೇಕು ಓ ಆಮೇಲೆ ಹಿಂಗು
ಹಾ ಇಂಗು
ಹಾ
ಇ
ಅಕಸ್ಮಾತ್ ಈಗ ಹಿಂಗ್ ಯೂಸ್ ಮಾಡಲ್ಲ ಅ ಅವ್ರ್ಗೆ ಏನ್ ಹಾಕೊಂಡ್
ಅದೇನಿಲ್ಲ ಮೇಡಮ್ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಕೊಬೋದು ಒಳ್ಳೇದು
ಹ
ಕೈ ಕೇಳಲ್ಲ
ಹ
ಅಂಗಾಗಿ ಇಂಗ್ ಹಾಕ್ ತಾರೆ ಹಿಂಗ್ ಹಾಕ್ಕನ್ಡು ಒಂದ್ ಸ್ವಲ್ಪ ಇಡ್ ಮಾಡ್ಕೊಂಡು ಎಲ್ಲ ಗೋಯ್ಲ ಅಂದ್ರೆ ಪಿ ಹ ಹ ಎಲ್ತ್ಕೊಳ್ಳೆದು ಜೀರ್ಣ ಆಗತ್ತೆ ಆಮೇಲೆ ಜಾರ್ ಬರು
ನೀವು ಮಾಡ್ತರೊ ಪ್ರೊಸೀಜರ್ ಹೇಳ್ತಾ ಇದ್ರೆ ನೀವು ಈ ತರ ಮಾಡೋದು ಅಂತ
ಹಾ
ಬಾಯಲ್ ನೀರು ಬರ್ತಾಐತೆ ನಾವೂ ತಿನ್ಬೇಕು ಮಾಡ್ಕೊಂಡು ತಿನ್ಬೇಕು ಅನ್ನೋಷ್ಟು ಆಸೆ ಆಗುತ್ತೆ ಹೌದಾ ಮೇಡಮ್
ಹಾ ಚೆನ್ನಾಗಿರುತ್ತಂಗೆ ಆಮೇಲೆ ಅದನ್ನ ಪಿಂಗಾಣಿ ಒಳಗೆ ಹಾಕ್ತಾರೆ ಇರೋರು ಇಲ್ಲಾಂತ ಅಂದ್ರೆ ಒಂದ್ ಬಾಕ್ಸ್ಗ ಹಾಕ್ಯಾನ್ಡು ಹ ಈಗ ನಮಿಗೆ ನ ಯಾವಾಗ ಬೆ ಬರ್ದ ಪೀ ಅದು ಸಣ್ ಬಾಕ್ಸ್ಗ್ ಒಂದ್ ಇಷ್ಟ್ ಹಾಕೊಂಡು ಇನ್ಮಿಕ್ ಇದೆಲ್ಲಾ ಇಕ್ಕೊಂಡ್ರೆ ಒಂದು ವರ್ಷ್ ವಿಷ ಇಟ್ಕೊಂಡ್ರೆ ಏನು ಆಗಲ್ಲ
ಹ ಅಂದ್ರೆ ನಮ್ಗೆ ಎಷ್ಟ್ ಬೇಕ್ ಅಷ್ಟು ಡೈಲಿ ಯೂಸ್ಗೆ ಸಣ್ಣ ಬಾಕ್ಸ್ ಹಾಕ್ತ ಪಣದು ಹ
ಇನ್ನಕ್ಕೆ ಇದೆ ಎತ್ತಕ್ಕದು
ಹ ಎಷ್ಟ ಬೇಕಷ್ಟ ಹಾಕಣ ಆಯ್ತ ಮೆಕ್ಕಿದ್ದೇ ಐತಿ ಓ ಹೌದು ಹೌದ
ನೀರಾ ಕೀರ್ತಿ ರಲ್ಲ ಆವಾಗ ಮುಟ್ ಬಸ ಬಿ ಗಯ ಭೂಷಣ ಬರುತ್ತೆ ಇಲ್ಲ ಹುಳ ಬೀಳುತ್ತೆ ಅಂದ್ರೆ ಒಬ್ಬೊಬರ ಕೈಯಲಿ. ಕೈ ಉಪ್ಪಿನಕಾಯಿ ಹೆಂಗೆ ಮಾಡಿದ್ರುನೂ ಉಳದಿಲ್ಲ ಬಿಡು ಬಿಡತ್ತೆ. ಹಂಗಾಗಿ ಹುಷಾರ. ಆಗಿ ಮಾಡ್ಬೇಕ ಅವೆಲ್ಲ. ಚೆನ್ನಾಗಿರುತ್ತೆ ಉಪ್ಪ. ಉಪ್ಪಿನಕಾಯಿ ಮಳೆಗಾಲದಲ್ಲಿ. ಹಪ್ಳ ಉಪ್ಪಿನಕಾಯಿ.
ಹ್ಮ್.
ಚೆನ್ನಾಗ ಇರುತ್ತದ ಹಂಗ. ಹಾಕಂಡ್ರೆ. ಈ ಹಸೆದ ಹಾಕಂಡ್ರೆ ಸ್ವಲ್ಪ ಅದೇ ಅವಾಗ ಮಾಡ್ಕೊಂಡ ಅವಾಗ ತಿನ್ಬಿಡ್ಬೇಕು ಒಂದ ವಾರಕ್ಕ ಮಟ್ಟಗೆ.
ಹಾ ಹಾ ಹೌದು.
ಇದು ನೀವ ಈ ವರ್ಷ. ಕುಯ್ದು ಒಣಗ್ಸ ಮಡಿಕೊಂಡ್ರೆ.
ಹ ನಮಗ ಬೇಕಾದಾಗ ಎಲ್ಲ ಒಂದ್ ವರ್ಷವಿಡಿ ಹಾಕಂ ಹಾಕಂತ. ಕಂತ ಇರ್ಬೋದಲ್ವಾ.
ಹೂ ನಮಗ ಬೇಕು ಅಂದಾಗ ಎಷ್ಟು ಬೇಕೋ ಅಷ್ಟು ಸ್ವಲ ಸ್ವಲ್ಪನೆೇ ಸ್ವಲ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕೋಬಹುದು. ಉಪ್ಪಿನ ಕಾಯಿ ಮಾವಿನ ಕಾಯಿ ಸೀಸನ್. ರಲ್ಲ. ಉಪ್ಪಿನಕಾಯಿ ಖಾಲಿ ಆಗಿರುತ್ತೆ ಈ ಒಣಗಿರದ. ದ್ರೆ ಈ ತರ ಮಾಡ್
ಆದ್ರೂ ಹಾಕೊಂಬಹುದು, ಹೌದು ಹಬ್ಬ ಫಂಕ್ಷನ್ಗಳಲ್ಲಿ ಹ್ಮ್
ಇರುತ್ತೆ, ಇವಾಗ ಅಂಗ್ಡೀಲ್ ತರದ್ ಕಿನ್ನ ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತ ಉಪ್ಪಿನ್ಕಾಯಿ ಹ್ಮ್ ಆಮೇಲೆ ಒಬ್ಬೊಬ್ರು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸ್ ತೆ ಹಾಕಿ ಒಗ್ಗರಣೆ ಹಾಕ್ಬಿಟ್ ಹಾಕತಾರೆ. ನಾವೇನ್ ಹಂಗ ಏನ್ ಹನ್ಕಿಲ್ಲ ಮಾಮೂಲಿ ಹಿಂಗೆ ಮಾಡ ಮಡಿಕೊಂಡಿದೀವಿ. ಅದ ಕದನ್ನೆ ಎಲ್ಲ ರೆಡಿ ಮಾಡ್ತಾ ಇದ್ದೋ ಇವಾಗ ಎಲ್ಲ ಮಾಡಿ ಬಾಕ್ಸ್ಗ ಹಾಕಿ ಎತ್ತಿಟ್ಟೆ.
ಎತ್ತಿಡ್ದೆ ಆ ಮಾವಿನಕಾಯಿ ಏನು ನೀವು ಇದೇನು ಅಂಗಡಿಯಿಂದ ತಗೊಂಬಂದಿದ್ರ ದುಡ್ಡು ಕೊಟ್ಟಿ ಮಾವಿನಕಾಯನ
ಇಲ್ಲ ಮೇಡಮ್ ನಮ್ಮಗ ಎಲ್ಲ ತಂದಕೊಟ್ಟಿದ್ರು. ಹಾಂ ತಂದ್ಕೊಟ್ ಕೊಟ್ಟಿದ್ರು, ಅದ್ನ ಈಗ ಕುಯ್ದು ಒಣ್ಗಾಕಿದೀವಿ. ಅದು ಮುಂಚೆ ಹಾಕಿರೋದ್ನ ಹೋದರ್ಷದದು. ಹೋದರ್ಷದ್ ಹಿಂಗೆ ಯಾರೋ ಕೊಟ್ಟಿದ್ರು. ಅದ್ನೆ ಎತ್ತಿಟ್ಟಿದ್ದೋ ಅದನ್ನೇ ಇವಾಗ ಹಾಕ್ ಕಿದ್ದೀನಿ
ಹ್ಮ್
ಹ್ಮ್ ಏನ್ ಮೇಡಮು ಊಟಾ?
ಊಟ ಮೇಡಮ್ ಅನ್ನ ಸಾಂಬಾರು ನಿಮ್ದು?
ನಮ್ದು ರಸ ಮಾಡಿದ್ದೋ.
ಹ್ಮ್ ರಸ ಮಾಡ್ ಮಾಡಿದ್ರಾ, ಅ ಟಮಟೋ ರಸ ಮಾಡಿದ್ ದೇ ಬೇಳೆ ರಸ್
ಇಲ್ಲ ಹುಣ್ಸೆಣ್ಣು ಟೊಮೊಟ ಬೇಸ್ಗೊಂಡು
ಹ ರಸ ಮಾಡಿದ್ದು ಹ್ಮ್ ಮಾವಿನ ಹಣ್ಣಿನ್ ಸೀಸನ್ ಅಲ್ಲಿ ಇವಾಗ್ ಒಳ್ಳೆ ಮಾವಿನ್ ಹಣ್ ತಿಂತೀರ್ ಹಂಗಾರ್
ಹಾ ಒಳ್ಳೆ ಮಾಡಿ ತಿನ್ನತ ಇದ್ವಿ ಮೇಡಮ್ ನಮ್ಮ ಮಗ ನಮ್ಮ ಅಳಿಯ. ಯ. ಚೆನ್ನಾಗ ತಂದಕೋಟ್ಟಿದ್ರು. ಹಣ್ಣ ಮಾಡ್ಕೊಂಡ ಹಣ್ಣ ಮಾಡ್ಕೊಂಡ. ತಿಂತಾ ಇದ್ದೀವಿ. ಚೆನ್ನಾಗಿ.
ಓ ನಿಮ್ಗ ತುಂಬಾ ಇಷ್ಟ ಅನ್ಸುತ್ತ.
ತುಂಬಾ ತುಂಬಾ ಇಷ್ಟ ಮೇಡಮ್ ಮಾವನ ಹಣ್ಣ ಮಾತ್ರ. ಯಾವ ಹಣ್ಣ ತಿನ್ನತಿವಿ.
ಮಾವ ವರ್ಷ ಒಂದ್ಸತಿ. ಸೀಸನ ಅಲ್ವಾ ದುಡ್ಡು ಕೊಟ್ಟಿ ಹೊರ್ಗಡೆ ಔಷಧಿ ಹೊಡದಿ ಇದ ಮಾಡಿರೋ ಹಣ್ಣಗಳ ತಿನ್ನೋದ್ಕಿಂತ. ತಾ.
ಹಾ ಹೇಳ್ ಇದು ಕಾಯಿ ತಂದ ಕೊಟ್ಟಿದ್ರು ಹ್ಮ್
ಹ
ಕಾಯಿ ತಗೊಂಬಂದ್ ಕೊಟ್ಟಿದ್ರು ಇಬ್ರೂನು ಒಂದ್ ಬಾಕ್ಸ್ ಇತ್ತು ಬಾಕ್ಸ್ ಒಳಿ ಹಾಕಿ ಅದ್ರ ಮೇಲೆ ಒಂದು ಚೀಲ ಮುಚ್ಚಿ ಮುಚ್ಚಿ ಸುತ್ತ ಲಕ್ಷ್ಮಣ ರೇಖೆ ಬರ್ದ ಬಿಟ್ಟು ಇರ್ಬೇಕ
ಓ ಇರ್ವೆ ಎಲ್ಲ
ಹ ಆಮೇಲೆ ಅದ ಮೇಲೆ ಗೋಣಿಚೀಲ ಎಲ್ಲ ಮುಚ್ಚಿ ಇಟ್ಟಿದ್ದು
ಹ್ಮ್ ಗಾಳಿಯವಾಡ್ಬಾರ್ದು ಅಂತ
ಹಂ ಬೇರೆ ಕಾವಗೆ ಹಣ್ಣಗತ್ತೆ ಔಸಿ ಒಡೆಯೊಡಕಿನ್ನ
ಹೌದೌದು
ಹಾ ಈಗ ಒಂದ್ ಬೆಳಿಗ್ಗೆ ಒಂದ್ ನಾಲ್ಕು
ತುಂಬಾ ಒಳ್ಳೇದು
ಹ ಆದ್ರೂನು ಅದನ್ನು ಹಣ್ಣು ಕುಯ್ಯವಾಗೋ ಚೆನ್ನಾಗ್ ಪಡುು ಕುಯ್ಬೇಕು
ತೊಳ್ದು ಕುಯ್ಬೇಕೌದು ಯಾಕಂದ್ರೆ ಅದ ಕೇಳುವಾಗ ಅ್ರೂ ಹಾಲೆಲ್ಲ ಬಿದ್ದಿರುತ್ತಲ್ಲ ಹ್ಮ್
ಹಂಗಾಗಿ ಇವತ್ ಬೈನ ನಾಲ್ಕು ಕುುದ್ದಿದ್ದು ಹಿಗೆ ಯಾರೋ ಒಂದಿದ್ರು ಬಂದಿದ್ರು ಮನೆಗೆ ಅವ್ರಿಗೂ ಕೊಟ್ಟಿ ನಾವು ತಿಂದು ಖಾಲಿ ಮಾಡ್ದು
ಅ್ದ್ರ ದಿನ ಒಂದ್ ಅರ್ಧ ಕೆಜಿ ಒಂದ್ ಕೆಜಿ ಆಯತದ್ರನೆೇ ಅಂು ತಿಂತೀರಂಗಾರ ಹೊರ್ಗಡೆ ಜನನ್ ದುಡ್ಡು ಕೊಟ್ಟಿ ಒಂದ್ ಕೆಜಿ ಎಂಟ ಅಂದ್ರೆ ಒಂದ್ ವಾರ ಕೂರ್ತಿ ತಿಂತಿ ರೆ
ಬ ಆಗ್ತಾ ಆಗ್ತಾ ತಂದ್ಕೊಡ್ತಾ ಇರ್ತಾರೆ ತಿನ್ಂತಾ ಇರ್ತೀವಿ
ಹೌದಾ ಸರಿ ಮೇಡಮ್ ಆಯ್ತು ನಿಮ್ಷ ತಡರಿ ಮೇಡಮ್ ನನ್ಗೆ ನನ್ ಕಾಲ್ ಬರ್ತಾ ಇತ್ತು ಮಾಡ್ತೀನಿ
ಸರಿ ಓಕೆ ಮೇಡಮ್
ಹ